ಹಲೋ
ಹಲೋ
ಹೆಸರು ಚೇತನಾ ಸರ್ ಹಲೋ
ಹಸ
ನಿಮ್ಮ್ ಹೆಸರು ಏಮಂತ ಏಮಂತಾನೆ ಏಮಂತ ತಾನೆ ನಿಮ್ಮ ಹೆಸರು ನೀವು ಹಸುಗಳು ಸಾಕ್ತಿರಲ್ಲ ಸರ್ ನೀವು ಊರಲ್ಲಿ
ಸಾಪ್ ದಿವ್ಸ
ಹಾ ಸರ್ ಎಷ್ಟು ಸಾಕ್ತೀರಾ ಸರ್ ನೀವು ಹಸುಗಳನ
ಆ
ಎಷ್ಟು ಸಾಕ್ತೀರಾ ಸರ್
ಒಂದ್ ಎಡುಸ
ಐದ ಐದ ಸರ್
ಇಲ್ಲ ಸ ಎರಡು
ಐದು್ ಐದು್ ಸಾಕ್ತಿರಲ್ವ ಸರ್
ಇಲ್ಲಸ
ಹೂವನಿ ಸರ್ ನೀವು
ಹಾ
ಹ ಸರ್ ನೀವು ಹುಳಾವು ಎರಡ ಹಸು ಸಾಕ್ತೀರಾ
ಹಾ
ಈ ಇಲ್ಲಾತಿಸ ಹಾಲ್ ಕರಿ ಇರ್ತ್ತಲ್ಲಾ
ಹ
ಅದು ಅದ್್ಮೂರ್ ಸಾಕ್ತಿೀರಲ್ವ ಸರ್ ನೀವು
ಮೂರು ವಸ ಏಡುು
ಹ ಎ ಎರಡು ಒಟ್ಟು ಐದುಲ್ವಾ ಸರ್ ಹಲೋ ಒಟ್ ಒಟ್ಟೋ ಐದು ಸರ್
ಹಲೋ
ನಿಮ್ಮ ಹತ್ರ ಇರೋ ದೋಸ
ಹ ಸರ್
ಒಟ್ಟು ಐದು ಸರ್ ಅದು ಮೇವು ಮೇವು ಯಾವ ಹಸಿಮೇವು ಆರ ಒಣ್ಮೆ ಹೋಗ್ತೀರ ಸರ್ ಅದಕ್ಕೆ
ಒಣ ಮೇವು
ಒಣ ಮೇವಾಗಗ್ತರ ಸರ್ ಹಾಲು ಎಷ್ಟು ಲೀಟ್ರ ಕರಿಯುತ್ತೆ ಸರ್ ಹಸಿ ಮೇವು ಇಲಾತಿ ಇಲಯತಿಗ್ ಹಗ್ತತಿರಾ ಸರ್ ಆಾಲ್ ಕರ ಇತ್ತಲ್ಲಾ ಅದಕ್ ಆಗ್ತತಿರಾ
ಹಾ
ಹಾಲ್ಕರಿಯುತ್ತೆ ಅಲ್ಲ ಆ ಹಸುಗೆ ಹ ಹಸಿ ಸೊಪ್ಪ ಹಾಕ್ತೀರಾ
ಇಲ್ಲ
ಮತ್ತೆ ಉಳಕ ಉಳಾಕ ಹೋಗುತ್ತಲ್ಲ ಎರಡುಕ್ಕೂ ಎರಡಕ್ಕೂ ಹಗ್ತೀರಾ ಎರಡಕ್ಕೂ ಹಾಕ್ತೀರಾ ಹ ಬೂಸೆ ಎಷ್ಟೂ ಬೂಸೆ ಎಷ್ಟು ಕೊಡ್ತೀರಾ ಸರ್
ಪೂಸಾ ಒಂದ್ ದಿನಕ್ಕ ಒಂದ ಬಕಿಟ್ ಕೊಡ್ತೀವಿ
ಆ ಒಂದು ಒಂದ್ ಹಸಿಗೆ ಒಂದು ಒಂದು ದಿನಕ್ಕೆ ಒಂದು ಬಕೆಟ್ು ಆಗ ಆಾದ ಆದ್ರೆ ಐದು ಐದ್ ಹಸು ಇದೆ ಐದ್ ಬಕೆಟ್ ಕೊಡ್ತೀರಾ ಹಾಗಾದ್ರೆ ಆ ಉಳಾಕ್ಕೆಲ್ಲ ಅದು ಹೋಗುತ್ತೆ ಸರ್ ಅದು ಇವಾಗ
ಹೋಗ್ತೆ ಹೋಗುತ್ತೆ
ಹೂ ಹೌದುಸ ಏನು ಒದೇಲ್ವ ಸರ್ ನೀವು ಹಾಗಿಲ್ ಕರಿಬೇಕಾದ್ರೆ
ಇಲ್ಲ
ಹಾಂ ಅದು ಮಿನಿಮಮ್ ಇಲ್ಲ ಅಂದ್ರೆ ಒಂದ್ ನಾಲ್ಕಿಂದ ಐ್ ಲೀಟರ್ಕ್ ಕರಿಯುತ್ತಲ್ವಾ ನೀವು ಎತ್ಕೋಗಿ ಅದ್ನಾ ಹಲೋ ಹೇಮಂತ್ ಅಂತವ್ರೆ ಹಲೋ ನೀವು ಮಾತಾಡ್ತೀರಿ ಕಿವಿಗೆ ಇಟ್ಕೊಂಡು ಸ್ವಲ್ಪ
ಹಾ ಕೇಳಿಸತತೆ ಕಿವಿ ಇಟ್ಟಿದವರ್
ಹ ಸರಿ ಸರ್ ಹಾಗಾದ್ರ ಕಿವಿ ಸ್ವಲ್ಪ ಕಿವಿಗೆ ಇಟ್ಕೋಬೇಕು ಸರ್ ಅದ್ ನೀವು ಫಸ್ಟ್ ಸ್ಪಷ್ಟವಾಗಿ ಕೇಳಸ್ಬೇಕಲ್ಲ ನಾನ್ ಹೇಳೋದ್ನ್ನ ನಿಮ್ಗೆ ನೀವು ನೀವು ಹಸು ಸಕ್ತಾ ಇದಿರಲ್ವ
ಹೂ
ಡೈಗೆ ಎತ್ಕ ಹೋಗ್ತೀರಾ ನೀವೇನಲ್ವಾ ಡೈ ಎತ್ಕ ಹೋದ ಹಾಲ್ನ
ಹೂ
ಹೂಂದ್ ಬಿಡಿ ನಾನೇ ಎತ್ಕೋಗೋದು ಡೈರಿಗ ಹಲ್ನ
ನಾನೇ ಎತ್ಕೋಗಂದ್ರಿ ಡೈರಿ ಈಗಲ್ಲ
ಹ ಎಷ್ಟ್ ಲೀಟರು ಸೈಕಲ್ ಎಲ್ಲಿ ಎತ್ಕೋತೀರಾ ಬೈಕಲ್ಲಿ ಎತ್ಕೋತೀರಾ
ಏನ ಇಿಲ್ಲ ನೆಡ್ಕನ ಹೋಗಿ
ನಡ್ಕೊಂಡೆ ಹೋಗತೀರಾ ಎತ್ಕೋಗಿ ಡೈರಿಗ್ ಡೈರಿಗೆಗ್ ಹಕ್ಬಿಟ್ಟ ಬೆಳಗ್ಗೆಿನ ಜವ ಆಗ್ತಿೀರ ಸಾಯಂಕಾಲನಿನ ಜವ ಆಗ್ತೀರಾ ಎ ಟೈಮ್ ಆಗ್ತೀರ ಸರ್ ನೀವು
ಬೆಳಿಗ್ಗೆ ಅಷ್ಟೊತ್ಗೆ ಎದ್ದು ಹಾಲ್ ಕರ್ದಬಿಟ್ಟು ಬೆಳಿಗ್ಗೆ ಅಷ್ಟೊತ್ತಗೆ ಹೋಗಿ ಹಾಕ್ಬೇಕು. ಸಂಜೆ ನೋಕ್ಬೇಕು.
ಹಾ ಸರ್ ಹಾಲ್ ಕರೆಗೂ ಮುಂಚೆ ಅದು. ತೊಟ್ಟಿಗೆ ಎಣ್ಣೆ ಆಗಲ್ವಾ ಸರ್ ನೀವು.
ಆಗ್ತಿವಿ
ಹಾ ಸ್ವಲ್ಪ ಹಾಕ್ಬಿಟ್ಟು. ಆಮೇಲ್ ಕರಿತೀರಲ್ವಾ ಸರ್ ನೀವು.
ಹಲೋ
ಹಲೋ
ಸರ್ ನೀವು ಫೋನ್ ಆ ಥರ ಯೂಸ್ ಮಾಡಾಗಿಲ್ಲ ಸರ್ ನೀವು ಅರ್ಥ ಮಾಡ್ಕೊಳ್ಳಿ.
ಆಯ್ತಾಯ್ತು.
ಸರ್ ಹೇಮತ್ ಸರ್ ಹೇಮಂತ್ ಅವ್ರೆ. ನೀವು ಗಮ್ನ ಇಟ್ಟು ನಮ್ಮನ್ನ ಮಾತಾಡ್ಸಿ. ಕಿವಿಗೆ ಇಟ್ಕೊಳ್ಳಿ ಫೋನ್ ಹಂಗ್ ನೋಡ್ಬೇಡಿ. ಆಫ್ ಮಾಡ್ಬಿಟ್ಟು ಕಿವಿಗೆ ಇಟ್ಕೊಂಡು ಹಲೋ.
ಆಫ್ ಮಾಡಿದೆ.
ಹ ಕಿವಿಗೆ ಇಟ್ಕೊಂಡು ನಾನು ಏನ್ ಹೇಳ್ತೀನಿ. ಅದ್ನ ಫಸ್ಟ್ ಕೇಳಿ. ಸರಿನಾ ನಿಮ್ಮ ಹತ್ರ ಹಸ ಇದೆ. ಅ ಹಸ ಇದೆ ಅಲ್ವಾ ಡೈಲಿ ತೋಳಿ ತೀರಾ ಸರ್ ನೀವು ಹಸನ ಐದ್ ಹಸ್
ಡೈಲಿಲ್ಲ ಹಬ್ಬಾ ಹಬ್ಬಾ. ಹಬ್ಬ ಯಾವ ತರ ಒಂದ್ ದಿವಸ ಕೊಳೆಗಿಳೇ ಮೆತ್ ಕತ್ಕೊಂಡಾಗ ಗೊರ ಗಿರಗ್ ಹೋದಾಗ.
ಹಾ
ಅವತ್ತೇ ಎರಡ್ ಗಿರಡ್ ಹೋದಾಗ. ಅಲ್ಲ ಮೈಗೆಲ್ಲ ಹಾರಿರುತಲ್ಲ.
ಹಾ ಉಳಾಕ್ ಹೋದಾಗೆಲ್ಲ ಮೈಗೆಲ್ಲ ಹಾರತ್ತೆ ಧೂಳು. ಬ್ಯಾಕ್ಟೀರಿಯಾಗಳೆಲ್ಲ ಅಂಟಿರ್ತಾವಲ್ಲ ಸರ್ ಹಾ.
ಹಾ ಅದಕ್ಕೆ ತೊಳಿತಿನಿ.
ಹಾ ಸರ್ ಹಾಗಾದ್ರೆ. ಹಾಗಾದ್ರ ನೀವು ಉಳಾಕೆಲ್ಲ ಕಟ್ಕೋಗ್ತೀರಾ ನೀವೇ.
ಇಲ್ಲ ನಮ್ಮ ಇವ್ರು ಕಟ್ಕೊ ಹೋಗ್ತಾರೆ ಹಿಂದ್ಗಡೆ ಮನೆವ್ರು.
ಹ ಹಿಂದ್ಡೆ ಮನವ್ರು ಕಟ್ಕೊಹೊಯ್ತಾರೆ ಎಷ್ಟ ಗಂಟೆಗೆ ಕಟ್ಕೊಹೊಯ್ತಾರೆ ಸರ್ ಅವ್ರು.
ಹ
ಎಷ್ಟ್ ಗಂಟೆ ಕಟ್ಕೊಹೊಯ್ತಾರೆ ಬೆಳಗಿನ ಜಾವವ ಕಟ್ಕೊಯ್ತಾರ.
ಬೆಳಗಿನ ಜವ ಕಟ್ಗ ಹೋಗಿ. ಬೆ ಬೆಳಿಗ್ಗೆ ಅಷ್ಟೊತ್ಗೆ ಹೋದ್ರೆ ಬೆಳಗ್ ಒಂಬತ್ ಗಂಟೆ ಗಂಟ ಬಂದ್ಬಿಡ್ತಾರೆ. ಹ ಬೆಳಿಗ್ಗೆ ಹೋದ್ರೆ ಮಧ್ಯಾಹ್ನ ಗಂಟ ಬಂದಿರ್ತಾರೆ.
ಹಾಂ ಎಷ್ಟು ಟೈಮ್ ಹುಲ್ಲ ಆಕ್ತೀರಾ ಸರ್ ನೀವು ಅದಕ್ಕೆ ಹಸುಗೆ. ಎಷ್ಟು ಟೈಮ್ ಆಕ್ಬೇಕು ಸರ್ ಅದ್ನಾ ಹುಲ್ಲಾ.
ಹ್ಮ್ ಮೂರ್ ಮೂರ್ ಟೆಮು.
ಮೂರು ಟೈಮ್ ಅಂದ್ರೆ ಬೆಳಿಗ್ಗೆ ಮಧ್ಯಾಹ್ನ. ಸಾಯಂಕಾಲ ಮೂರು ಟೈಮ್ ಹಾಕ್ಬೇಕು ಹೋಗ ನೀರು ನೀರು ಹೆಂಗೆ ತೋರಿಸ್ತೀರಾ ಸರ್ ಅದಕ್ಕೆ ನೀವು
ನೀರ್ ಏನಿಲ್ಲ
ಅದು ಮದ ಮಧ್ಯಾಹ್ನ ಬೆಳಗ್ಗೆ ಮಧ್ಯಾಹ್ನ ಸಾಯಕಾಲ ಮೂರ್ ಟೈಮು ತೋರ್ಬೇಕ ಸರ್ ಅದಕ್ಕೆ ನೀವು ನೀರ್ನ
ಮೂರ್ ಟೈಮ್ಸ್
ಮೂರ್ ಟೈಮು ತರ್ಬೇಕು ಸರಗಾದ್ರೆ
ಹ್ಮ
ಹಾ
ಸ್ವರ್ಣ ಕಡಿ
ಸರ್ ಅದು ಕರು ಕರು ಕರು ಹಾಕಲ್ ಬ ಸರ್ ಅದು
ಹ ಆಕಿದ್ದು ಒಂದು ಮರ
ಹ ಸರ್
ಆಾಕತ್ತುು ಮಾರ್ಬಿಟ್ವಿ
ಮಾರ್ಬಿಟ್ವಾ ಸರ್ ಹೆಣ್ಗರ್ ಹೆಣ್ಗರನ್ನ ಗಂಡುಗರನ ಸರ್ ಅದು ಹಾಕಿದ್ದು
ಗುಳ ಆಗ ತ ಸಾ ದಡ ಟೆ
ಹಾ
ಆಮೇಲೆ ಕೊಪ್ಪಟ್ಟ ನಮ್ಗೆಮತಿ ತನು
ಹಾ ಗೋಳಿ ಗೋಳಿನ ಸಾಕಿರ ನೀವು ದೊಡ್ಡ ಗುಳಿನ ಸಾಕಿದ್ರಿ ನೀವು
ಹ್ಮ್
ಅದಕ್ಕೆ ಗೋಡಂಬಿ ದ್ರಾಕ್ಷಿ ಖರ್ಜೂರ
ಎಲ್ಲ ನ ಕೊಡ್ತೀವಿ
ಎಲ್ಲನೂ ಕೊಡ್ತೀರಾ ಹಲ್ನು ಹಾಲ್ನು ಹಾಲ್ನು ಕೊಡ್ತಿದರಾ
ಹಾಲು ಹಾಳ್ ಹಾಲ್ ಕುಡಿಯಲ್ಲ ಅದು
ಹಾಲ್ ಕುಡಿ ಅಲ್ವ ಅದು
ಚಿಕ್ಕೋಸಲ್ ಕೊಡ್ತಿದವಿ ಚಿಕ್ಕು ಚಿಕ್ಕು ಚಿಕ್ಕ ವಸಲ್ಏನ
ಹ ಆಹ ಚಿಕ್ಕದಾಗಿದ್ದಾಗ ಎರಡು ಎ ಮೂರ ಅಡಿ ಇದ್ದಾಗೆ ಕೊಡ್ತೀರ ಅದಕ್ಕೆ ಹಲ್ನ್ನ ಮತ್ತೆ ಮತ್ತೆ ಏನು ಹಾಲ್ ಕೊಡಲ್ಲ ಅದಕ್ಕೆ
ಹ್ಮ್ ಹ್ಮ್ ಬೆಳಗೆ ಮಧ್ಯಾಹ್ನ ಸಂಜೆ ಹುಲ್ಲಾಕ್ತಿವಿ ಹುಲ್ಲಾಕ್ತಿವಿ ಹೆಚ್ಚನ್ ಕೊಡ್ತ ಮಲ್ ಕೊಡತ
ಹಾ ಅದು ಎಲ್ಲರಿಗು ತಿಮ್ಮ ಇತ್ತೆ ಸರ್ ಅದು ನಿಮ ಸಾಕಿರೋರ್ ಬಿುಟ್ಟು ಹ ಎಲ್ಲಾರ್ಗು ತಿಮಿ ಇತ್ತ ಸರ್ ಅದು ಆ ಗುಳಿ
ಹ್ಮ್ ಎಲ್ರಿಗೂ ತಿನ್ತನ್ ನಮ್ಮ ಅಪ್ಪನು ಬಿಟ್ಟು ಎಲ್ಲರನುೂ ತಿನ್
ಹಾ ಎಷ್ಟು ಸರ್ ಅದು ಗೋಳಿ ರೈಟು
ಗೂಳಿ ರೇಟು ಒಂದ್ ಎರಡ್ ಲಕ್ಷ ಮೂರ್ ಲಕ್ಷ
ಮೂರ್ ಲಕ್ಷನ ಸರ್ ಇವಾಗ ನಡೆಯೋದು ಜಾತ್ರೆಗೆಲ್ಲ ಹೊಡ್ಕೋಗ್ತೀರಾ ಸರ್ ನೀವು ಮುರ್ತರ ಜಾತ್ರೆ ಅಂತ ಮಾಡ್ತಾರಲ್ಲಾ
ಮುಡ್ತಿರ ಜಜ್ರಗೆಲ್ಲ ಹೊಡ್ಕೋಯತಿವಿ ಅ್ರ ಓಡ್ ಹೋಗ್ಬೇಕು ಲೇಟ್ ಆಗತ್ತಾರ ಓಡಸ್ ಹೋಗುದು ಜೊತೆಗ ಒಂದ್ ಚೌಂಟಿನೂ ಬೇಕು ಎಲ್ಲಾನೂ ಬೇಕು ಮನೆಗಳ್ಕೋಬೇಕು ಅದು ರಾತ್ರಿ ಆಗುತ್ತೆ ರಾತ್ರಿಯಿಂದ ಬಂದು ಮಲ್ಕೊಂಡು ನೀ ಊಟ ಮಾಡ್ಕೊಂಡು ಮಲ್ಕಳೋ ಅಷ್ಟಲ್ಲಿ ಟೈಮ್ ಆಗರುತ್ತೆ
ಹ ಟೆಂಪಗೆ ಹಾಕೋತರ ಸರ್ ಇಲ್ಲಿಂದ ಅದ್ನ ಗೂಳಿನ.
ಒ ಟೆಂಪಲ್ ಹಾಕೋಗಲ್ಲ ಎಡ್ಗೂಳಿ ಐತೆಲ್ಲ ಹ.
ಹಾ ನೆಡ್ ಅವ್ ನಡ್ಕೊಂಡೆ ಹೋಗ್ ಗ್ತೀರ ನೀವುವೆ.
ಎಜ್ಜೆ ಒಂದು ಎರಡು ಗಂಡುಟಿತ್ತು.
ಹಾ
ಹ್ಮ್ ಅದಕ್ಕೆ ಹಂಗೆ ಹೋಗಿದೀವಿ ಇವಾಗ.
ಇಗ.
ಹ್ಮ
ಎರಡ್ ಗೂಳಿ ಇದ್ವಾ ನೀವು ಮೂಡ್ಕೆರೆ ಜಾತ್ರೆಗ್ ಹೊಡ್ಕೋಗಿ.
ಹಾ
ಅಲ್ಲಿ ಕಟ್ಬಿಟ್ಟು ಒಂದು ಒಂದಕ್ಕೆ ಎರಡು ಲಕ್ಷ ಅಂತೀರಾ ಸರ್ ನೀವು.
ಒಂದಕ್ಕೆ ಮೂರು ಎರಡ್ ಲಕ್ಷ.
ಹ ಮೂರಿಂದ ಎರಡ್ ಲಕ್ಷವರೆಗೂ ಮ ವ್ಯಾಪಾರ ಆಗುತ್ತೆ.
ಐದ್ ಲಕ್ಷ ಗಂಟ ಆಗುತ್ತೆ ಅದು.
ಅದೆ ಎರಡ್ನು ಸೇಸ್ರೆ ಐದ್ ಲಕ್ಷ ಗಂಟು ಆಗುತ್ತೆ ಸರ್.
ಹ್ಮ್ ಇನ್ನೊಂದಾಕ್ರೆ ಹತ್ತು ಲಕ್ಷಾ.
ಹಾ ಇನ್ನು ಇನ್ನು ಇನ್ನೊಂದು ಇನ್ನೊಂದ್ ಜೊತೆ ಹಾಕ್ರೆ ಹತ್ ಲಕ್ಷ ಆಗುತ್ತೆ.
ಇನ್ನ ಹತ್ ಲಕ್ಷ ಇಪ್ಪತ್ ಲಕ್ಷ.
ಹ ನಿಮ್ಮ ಇವಾಗ ನಿಮ್ಮ ಮಾವ್ನ ಹತ್ರ ಸ್ವಲ್ಪ ಹೋಗಿ.
ಹ್ಮ್
ಹ ಫೋನ್ ಕೊಡಿ. ನಿ ಎದ್ರಿ ಮೇಲ್ಗಡೆ ಬೇಗ ಹೋಗಿ ಸ್ವಲ್ಪ. ಹಂಗೆ ಅಲ್ಲೋಗ ಕೊಡಿ ಈಗ್ ಕೊಡ್ಬಿಡಿ ಒಂದ ನಿಂಶ ಇರಿ. ಇವಾಗಾರ ಗೂಳಿ ಆಗಾರ ನಿಮ್ದೇನಾ ಸರ್ ಅದು ಗೂಳಿ ಎಸ್ರೇನು ಎರಡು.
ಗೂಳಿದು ಒಂದು ಇದು.
ಹಾ
ಹಾ ಗಿಟ್ಟ ಗಿಡ್ಡ ಅಂತ. ಇನ್ನೊಂದು ಹ್ಮ್.
ಹ ಅವ್ರ ಈಗ ಫೋನ್ ಎತ್ಕೋ ಕೊಡ್ತಿರ ನಿಮ್ಮ ಕರೆಗಳು ತುಂಬಾ. ಟೈಮ್ ಆಗಿದೆ ಸರ್.
ಟೈಮ್ ಮುಗ್ದೈತೆ. ಸರ್ಕೊ ಹೆಂಗ ಸರ್ ಇದು ಕೊಡಿ ಮರಿ ಹೊಡಿತನ. ಹ್ಮ ಹರ್ಕೆ ತೀರ್ಸಬುಟ್ಟು ಬೆಂಗಳೂರು.